ಅಲೋ ಹಾ ಕೇಳತ್ತೆ ಏನ್ ಮಾಡತ್
ಏನ್ ಲೋನನು
ಏನಲ್ಲ ಎಲ್ಲಿಯಾ ಕ್ಲಾಸ್ ಇದ್ವಾ ಏನ
ಕ್ಲಾಸ್ ಎದ್ದು
ಹ್ಮ್ ಯಾವದೇತ್
ಇವತ್ತು ಯಾವ್ದ ಕಾ ಚ ಹೊರ ಆಗ್ಬಿಟ್ಟ ಹ ಎ ಸಸ್ ತೋರ ಆಗಿಬಟ
ಹ್ಮ ಅಡಿತೇತ ಪಾಸ್ ಮಾಡ್ತಾರಲ್ಲ
ಹ್ ಇದಾ ಕನ್ನಡ ಕ್ಲಾಸ್ ಎವಳೋ ಆಪ್ಸೆಂಟ್ ಆ್ಬಟ್ಟಾ
ಕನ್ನಡ
ಕನ್ನನಾಡ ಇವಳ ಫ್ರೆಂಡ್ ನಂದೇ ಡ್ ತಾಯ್ಕರ
ಯಗ ಏನ ಜಿಗ್ಗಿದ್ ಮಾಡಿದ್ದೇ ನ ಕ ಕ್ಲ
ಆ ಹ ಕಡ ಕ್ಲ ಅ ಬಿುಡ್ಬುಡು ಹೋಗ ಹೌದು ಅದೇ ಕ್ಲಾಸ್ ಹೋಗ ಹೋಗ ಅದೇ ನ ಹೋಗಬಡ ಅಂತ ಬಿಟ್ಬುಡ
ಹ್ಮ್ ಹ್ಮ್ ಎ ಸಾ ನಾಲ್ಕೈಏಳ ಇನ್ನೊಂದಾದ್ರ ಆ ಮ ಸಲ್ಲ
ಹ್ಮ್
ನಮ್ಮಲ್ಲಿ ಒಬ್ರು ಒಂದ್ಿನವೋಗ ಇರು ಕನ್ನಡ ಕ್ಲಾಸಲ್ಲಿ ಯಾರು
ಹ್ಮ್
ಇವತ್ತ ವಯ ಬಿಡು ಅಂದ್ರೆ ಕಮ್ಮಿ ಹೋಗಲ್ ಬಿಡ್ರರು ಎಕ್ಸಾಮ್ ಉ ಎಕ್ಸಾಮ್ ಬರ್ತವ ಆಯ್ತು ಪಾಸ್ಂದ ಬಿಡ್ತಾರ
ಇಲ್ಲಿ ಆತರ ಎಲ್ಲಾಮೇ ಅಂದ್ರೆ ಪಾಸ್ ಮಾಡ್ತವ ಬಟ್ ಸುಮ್ನೆ ಅಂಜ ಅಂಜಿಸ್ತಾಳ ಇದೆ ಮ್ಯಾಮು
ಅಜ ಸ್ಥಳ ಹ್ಮ್ ನದಷ್ಟ ಮೇಡಮ ಅ್ರ ನಡಿತತೆ ಮೇಡಮ್ ಪಾಸ್ ಮಾಡ್ತಾರೆ ಹಂಗ ನಮ್ಮಲ್ಲಿ ಮೇಡ್ ಪಾಸ್ ಮಾಡ್ತಾರೆ ಹಂಗೇನೆಲ್ಲ ಮತ್ತೆ ಯಾವ ಬಿಟ್ಟಲ್ಲ ರಿಸಲ್ಟ್ರ ಪ್ಲಸ
ಯಾವ ಒಂದಿರ ನಿಮ್ದ
ಹ್ಮ ಬುಟ್ಟಲ್ಲ ಒಂದ ಎರಡು
ಪಾಸ
ಹಾ ಪಾಸ ಆತ ಹ್ಮ್ ಅರವತ್ ಬಿದ್ದ್ ಅರವತ್ತ ಮ ಅರವತ್ತ ಎಟ್ಟರ ಮತ್ತತ್ ಅದ್ರ ಮ ಬೋನಸ್ ಮಾಡ್ಸ ಒ ಟನ್ ಮಾಡ್ಸಕ ತರ ಎಷ್ಟಾ ಕೆಲ್ಸ ಮಾಡ್ದಕ
ಹ್ಮ್
ಅದೊಂದ ಒಂದ್ ಎಪ್ಪತ್ತ ಆಗುತ್ತೆ ಒಂದ್ ಒಂದ್ ಬಿಟಾರ
ನಮಲೆ ಕೊಟ್ಟಿದೆ
ಏ ಮತ್ತ ಮಿಟ್ಟೆ ಮ ಸ್ಟಾರ್ಟ
ಮಟ್ಟಟ್ಟಾ ಸೋಮವಾರ ಹಾ ಶುಕ್ರವಾರ
ಶುಕರ ನೀ ಶುವರ್ ಪರ ಶುಕರ
ಹ್ಮ್ ನಿಮ್ದ
ಸೋಮವಾರ
ಕಾಟಾವ
ಹ ಫಂಕ್ಷನ್ ಐತಿ ಫೋರ್ತ್ ಇಯರ್ ದರ್ದು ಅವ್ರರು ಇದ ಓದ್ತಾರ ರಿಟರ್ನ್ ಇದಾಗೈತಿ ಮುಗಿದವಲ್ಲ
ಹ್ಮ್
ಅವ್ರು ಹೋಗ್ತಾರ ಫಂಕ್ಷನ್ ಮಾಡತ್ನಂದಾರ ಎಕ್ಸಾಮ್ ಮುಂದಕ್ ಹಾಕಿದ ಹಾಕ್ಬಹದು
ಹ್ಮ್ ಹ್ಮ್ ಹ್ಮ
ಮತ್ತೆ ಏನ್ ಮಾಡ್ತಾರೆ ನಮ್ಮ ಹ್ಮ್ ಮತ್ತೆ ತ ರಡಪ್ ನಿ ದಾರ ಮದ
ಹರ
ಹ್ಮ್ ಹ್ಮ
ನಿತ್ಯ ಮಾಡಿದ್ದಾ ಯಾಕ್ಸರ್ ಇವತ್ತಲ್ಲ ನಿನ್ನೆ ನಿನ್ನೆ ಪೀಸ್ತ್ತ
ಏನಿತ್ತ ಏನಿತ್ತ
ಏನ ಇತ್ತು ಈ ಏನ ಮಾಡ್ತೀನಿ ನೆನ್ ಚಿಕನ್
ಚಿಕನ ಚಿಕನ್ ಕೊಡ್ತಾರ ಸ್ನ್ಯಾಕ್ಸ್
ಸ್ನಾಯಕ್ಸ್ ಅಲ್ಲಲ್ಲಿ ಅಪ್ಪ ನಿನ್ನೆ ಷ್ಟ
ನಿನ್ನೆ ಮಂತ್ ಟೇಸ್ಟೇನ್.
ಹ್ಮು ಇವತ್ತ್ ಒಬ್ಬಂದ್ ಬರ್ಡೇ ಇದೆ ಬರ್ಡೇ ಮಾಡಾಕ್ ಹೋಗಬೇಕು.
ಯಾರ್ದು ಬರ್ಡೇ ಇಟ್ರಲ್ಲ ಸ್ಟೋರಿ.
ನಾ ಏನ್ ಫ್ರೆಂಡ್
ಗುಲ್ಬರ್ದಾನನವ್ವ್
ಹು
ಹ್ಮು ಗುಲ್ಬರ್ಗಾದಾಗ್ ಎಲ್ಲಿ.
ಎಲ್ಲಿ
ಲೋಕಲ್ ಅಂತೆ ಏನ್.
ಹ್ಮು ಲೋಕ ಅದೆ.
ಹ್ಮು ಹ್ಮು. ಮತ್ತ್ಯಾ ನಿದ್ದೆ ಮಾಡಿದ್ನ.
ಅ
ಊರಲ್ಲಿ
ಊರಲ್ಲಿ ಅದಾನಂತ.
ಹ್ಮು ಹ್ಮು ಮತ್ತೆ.
ನೀನ ಹೇಳ್ಬೇಕ್.
ಏನ್ ಇಲ್ಲ ನೋಡ ಅಂದ್ರ ಹೊರಗ.
ಎ ನಿನ್ನೇ ಆಡಿ ಫಸ್ಟ್ ಇಯರ್ ಸೆಕಂಡ್ ಇಯರ್ನ ಗೋಲ್ ಹೊಡ್ದೆ ನಿನ್ನೆ ಒಂದು.
ಹಾ
ನಿನ್ನೆ ಒಂದ್ ಗೋಲ್ ಹಾ.
ನ ಎಲ್ಲಿ ಆಡ್ತಿ ಮಿಡಲ್ ಆಡ್ತೇನಾ ಹಾಗೆ ಡಿಫೆಂಡ್ ಮಾಡ್ತಾ ಎಲ್ಲಿ ಆಡ್ತೇನ್.
ಅದ್ ಇದಪ್ಪಾ ಅವ್ವ್ ನಾಲ್ಕ್ ದಿನದಿಂದ ಯಾ
ಅದೇ ಅದೇ ಮುಂದೋಮ್ಮಿ ಈಗ ಡಿಫೆಂಡ್ ಅಂದ್ರ ಮುಂದಾ ಗೋಲ್ ಕೀಪರ್ ನಿಮ್ಮ್ ಗೋಲ್ ಫಸ್ಟ್ ಇರುತ್ತ್ ನೋಡ್.
ಹ ಅದೇ ಅಲ್ಲೇ ಅಲ್ಲೇ ಡಿಪೆಂಡ್ ಮಾಡ
ಗೋಲ್ಪ ಹಾ ಅಲ್ಲಿ ಆಡ್ತಿ ನೀನ್ ನಾನ ಎಲ್ಲಿ ಆಡ್ ಗತ್ತಾ ಶೂಟರ್ ಶೂಟರ್ ಇರ್ತಾರ್ ನೋಡ್ ಶೂಟರ್ ಅಂದ ಗೋ ಗೋಲ್ಪಶ್ ಹೊಡಿತಿರಲ್ಲ ಅಲ್ಲಿ ಆಡ್ತಿನಿ ನಾನ ಆ ನಿನ್ನೆ ನಂದ್ ಮ್ಯಾಚಿಂದ ನನ್ನಿಂದ ಎರಡು ಮ್ಯಾಚ್ ಗೋಲ್ಫಾಸ್ಟ್ ಹೊಡದ ನಾನೇ ಹೊಡದ ಕಳಿಸೇನಿ.
ಹ್ಮು
ಕಂಟಿನ್ಯೂ ವಾರದಾಗ್ ಎ ಕಂಟಿನ್ಯೂ ಆಡ್ಸಿದ್ರ ಇವತ್ತು ಇವತ್ತುಂದ ಪಿಟಿ ಕ್ಲಾಸ್.
ಹ್ಮ್ ಹ್ಮ್
ಇತ್ತು ಆಲ್ಮೋಸ್ಟ್ ಸಾಯಂಕಾಲ ರೀತಿ ಆಡತ್ ಮಳೆ ಕೂಡ ಅಡಿವ ನೋಡ ನಾವ್
ನಾ್ ನಿನ್ನೆ ನಾ್ ನಾವು ಊ ಮಳೆ ಆಡಿರೋದ ನ ನಿನ್ನೆ
ಹಾ ಮಳೆ ಗಾಡಿಯನು ನಾವುಡು ಪೂರಾ ಮಳೆ ತೋಸಿಂದ ಅಡಿ ಈಗ ಕಾಲ್ ಬಡಸಿನನಿ ಕಾಲು ನಡೆಗ್ ಬರ್ದು ಹಂಗ್ ಬಡಸಿನನಿ
ನಂದಂಗ ಆಯ್ತ್ು ಮನ್ಯಾಗ ಆರಾಮಾಯ್ತಾ
ಒಡದಿನಲ್ಲ ಅದು ಒಡದಟ್ಟಿಗೆ ಕಾಲ್ ಒಬ್ಬನ ಒಗುುವಾಗ ಐತೆ ಅಂದ್ರೆ ಅವ ಕಾಲ್ ನನ್ ಕಾಲ್ ತೋ ತೊಡ್ರ ಹಾಕಿ ಪೂರ ಮುರಿ ಬಟ್ಟಂಗ ಆಯ್ ಕಾಲ
ಹ್ಮ್
ಅಷ್ಟೊಂದ ಏನಾಯಲ್ಲ ಕಾಲ
ಹ್ಮ್
ಹ್ಮ್ ಸ್ವಲ್ಪ ಜಾನ ಆಯ್ತ ಅಷ್ಟೇ
ಹ್ಮ್
ಹ್ಮ್ ಮತ್ತೇನ ಮತ್ತೇನಪ್ಪ
ಹಾ ಇಲ್ಲೇ ನಾನು ಗರು ಅವನು ಇ ಇಲ್ಲೇ ಆಾ
ಫೋಡ್ಶ ಅವಲ್ಲ ನಸದ ಕ
ಹಾ ಸೆಪ್ಟಂಬರ್
ಹಾ ಸೆಪ್ಟೆಂಬರ್ಗೆ ಸೆಪ್ಟೆಂಬರ್ ನ ಏನೆಲ್ಲವು ಹ್ಮ್ ಮತ್ತೆ ಒಳ್ಳಲ್ಲಿಗೆ ಹೊರಾಗ
ಎಲ್ಲಲ್ಲಿ ಇಲ್ಲೇ ಗ್ರೌಹಣ ಹೋಗಣ ನಾನು ಕಲಿ
ರಕ್ಕಾವಲ್ಲ ಬ
ಅಕ್ಕ ಇಲ್ಲ ಅದ ಅಪ್ಪ ನಾ ಅ ಕೆವಾಗ ಮಾಡ್ದೆ ಅದ ಬರ್ಡೇ ಇದಐ್ದವಾಗ ಬರ್ಡೇ ಆಗ್ಬೇಕ
ಹ್ಮ್ ಹಕಂತ ಎಷ್ಟು ಬೇಕು
ಎಷ್ಟ
ಹಲ್ಲ ಅವ್ ಇವತ್ ಆಕೆ ಆಶಿಂದ ಅವ್ನ ಆಾಕೆ ತೆಗೆದುು ಹೋಗ ಎಲ್ಲಾಖರ್ಚ
ಹಾ ನಿನ್ನೆ ಆ್ಕನ ಆಾಕುಲಂತ
ಯಾ ಕೇಳ
ಚನ್ನಾಗ
ಎನ್ಾಕಿ ಅದು ನಿ ಬೇರೆ ನಮ್ಮ ಆಕಿ ಹಾಕಿನಿ
ಹನಶನಾ
ಅವ್ ರ ಒ್ ಮುನ್ನೂರು ರೂಪಾಯಿ್ ನಂಬೈಲೆ ಅವ್ ಖರ್ಚ ಮಾಡಿಿದ್ ಆಕೆ ಬಂದಾಗ ಅವ ತಕ್ಷಣ ನೆಪಿಲ್ಲ ಅವ ಬಂದಿದ್ದ ಐದು ಅಂತ ನಾನ್ ನೋಡ ಶಿಲ್ಪ ಒಂದ ಅವಕಿ ಹಬಕಿ ಆಗಿಬ ಎಲ್ಲ ಇದ ಎಲ್ಲ ಕರ್ಸ ಬಿಡು ಅಷ್ಟು ಮಲ್ಲಿ ಏನ್ ಒಂದ ಪಲ್ಲಿಿ ಈಗ
ಹಣ್ಣ ಅ ಇನ್ನೆ ಇನ್ನೂರು ರೂಪಾಯ ಯಾರ ಎದಗ್ ಬ ಹೆಂಗ ಬಂದಾಗ ಗಜರ ಇನ್ನೂರು ರಪಿ ಬ ಇದ್ವಾ
ಹಾ
ಅದ ಹೆಂಗ ಹ ಬಯಂದ ನೀ ಗೊ್ರಾ ಅದಕ್ಕೆ ಸ್ ಆಗಿ ಒಂದ ಯತ್ ಆಗಿದ ಇರ್ಲಾ ಅಂತ ಅರ್ಜೆಂಟ್ ಆಗ
ಈ ಗೂಗಲ್ ಹಿಸ್ಟ್ರಿ ಅಲ್ಲೇ ನೋಡೋಕಿತ್ತ ಎಲ್ಲ ಕಡೆ
ಎಲ್ಲ ನೋಡಿ ಯಾವ ಒತ್ತನೆೇ ಆಗಿದೆ ಸುಮ್ಮತು
ಹಾ ನಾನೀಗ ಅಮ್ಮ್ಯ ಹೇಳ್ತೀನಿ ನಿನ್ಗೆ ಬ್ಯಾಂಕ್ ಡೀಟೇಲ್ಸ್ ಹಾಕನು ತಳಗ ಯು ಪಿ ಅಂತ ಇರ್ತ್ ನೋಡು ಅಲೋ ಅದ್ಕ್ಕ ನಿ್ದ ಯಾವ್ದ ಯೂಸ್ ಮಾಡಲ್ ಅಕೌಂಟ್ ಅದ ಯ ಒಂದೇ ಐತಿ ಹಂದಿಂದ ಅದ ಆಗ್ಬೇಡ ಅದ ಅಮೌಂಟ್ಾವ ಏನಾದ್ರಾಗ
ನಮ್ ಮತ್ತೆ ಬ ಅಮೌಂಟ್ ಏಲ್ಲಾರ ಯಜೂರೋ ಬ್ಯಾಂಕ್ ಅದೇ ಎಷ್ಟು ಹತ್ತು ರೂಪಾಯಿಟ್ ಎಷ್ಟು
ಅಷ್ಟೇ ಐತಿಲ್ಲ ಅಂದ್ ಬಿೂಡ ಹಾಕೋ ಬಿಡ ಯಾವ್ ಬಟೈಮಿಗೆ ಕಟ್ಟಂಗಿರ್ತವ ಬ್ಯಾಡ ಅ್ರ್ ಹಾಕೋದು
ನಿಂದ ಆಗ
ನಂದೆ ಕೊಡ್ತೀನಿ ಬಗರ್ ಹಾಕತಿ ದಿನ ಬರ ದನ ಬರ ಗೊತ್ತಾಗತನಿ ಲಿಸ್ಟ್
ಹ್ಮ್ ಹ್ಮ
ಇವತ್ತಿಂದ ಶ ಸಾಂಕ್ಷನ್ ಆಯ್ತು ಇ ಕ ರೇಟ್ ಆಯ್ತು
ನಿನ್ನೆ ಮಾತಾಡ್ಬಿಟ್ರೆ ಅೊಂದು ಆರಾಮ ಆಗತ್ತು ನಿನ್ನೆ ಮಾತಾಡ
ಹ್ಮ್ ಅಚ್ಚಿದಲ್ಲ ಮನೆ ಮತ್ ಮಾತಾಡಕ
ಹಾ
ಮನೆ ಹಚ್ಚಿದ್ದಿಲ್ಲಪ್ಪ ಅಂದ ಮಾತಾ ಹಾಕೊಂಡ
ಹ ಆಚಿದ್ದ ಮನೆ
ಹ್ಮ್ ಏನಂದ್ರ
ಏ ಅಂದರು ನಿನ್ನೆ ಎಷ್ಟ ಹಚ್ಚಿಲ್ಲ ನಿನ್ನೆಲ್ಲ ಮಣನ ಹಚ್ಚ
ಇದು ಒಂದ್ ಪೊಲ್ಸ್ ಕಸ ಆಯತೆ
ಪ್ಯಾರ ಮಾ
ನಾವ ಅಪ್ಪ ನಾವ್ ಮಾಡ್ಯಾರಲ್ಲ ಒಂದು ನಮ್ಮ ಮನೆ ಬಲ್ದವರು ಇವತ್ ಬಗಿ ಇರ್ತಲ್ಲ ಇವತ್ ಬೇಗಿರ್ತಿ ಮನೆ ನೀನ್ನ್ ಮಾಡಿದ್ರಾ
ಹ್ಮ್
ಅವ್ರ ಮನೆ ಬಲ್ದಾಗ ಹೊಲ್ ದಸ ಮಾತಾಡಿದಾರ ಅವರು ಆಯ್ತ ನಾಗಮ್ಮಕ್ಕಾಂತಾರ
ಹ್ಮ್
ಆ ಅಕ್ಕ ಫುಲ್ ಗಟ್ಟಿ ಮಾತಾಡಿದಾಳ ಅದು ಮಿಗ ಬ ಈಗ ದೊಡ್ ಬಡ ದೊಡ್ಡ ಮಾತಲ್ಲ ಅವ್ರನ
ಹ್ಮ್
ಹ ಅವ್ರ ಮೌನೊಂದ ಗೊತ್ತಲ್ಲ
ನಾವ
ಮಲ ಗಾ ನಕ ಮು ಗಂಡ ಅಾ ಇದು ಇದು ಹ್ಯಾಂಡಿಕ್ಯಾಪ್
ಹಾ
ಅದಾ ಅತ್ ಫುಲ್ ಅಪ್ಪು ಗಡ್ಯಾಕ್ ಬರೋದು ಇದು ಮಾಡೋದು ಮಾಡಿಲ್ಲಂತೆ
ಅದ
ಹ ಅದ ಏನು ಇಲ್ಲ ಸುಮ್ ಸುಮ್ನೆ ಕುಡುದ್ ಬಿಟ್ರಾರ ಬ್ಯಸ್ ಅವ್ರೆಲ್ಲಾ ಕುಡಿತಾರ ಮನೆಗೆ ಗೊತ್ತತ್ತಲ್ಲ ಹೆಂಗ್ ಕುಡಿತಾರಂತ
ಕುಡ ಜ ಅವ
ಇ ಇ್ ಮಾಡ ಬಿಡೋದು ದಿನ ಜಗಳ ಅಂತ ಬರ ಒಂದು ಕಂಟಿನ್ಯೂ ಒಂದ ವಾರ ತಿಂಗಳು ಅಂತ ಹಾ ಸುಮ್ನೆ ಹೋಲ್ ಬಿಡು ಹೋಲ್ ಬಿಡ ಅಂತ ಈಗ ಇರ್ ಬಿಡಂತ್ಮ ಸುಮ್ನೆ ಅಂತ ಬಿಡ್ತಿೀವಲ್ಲಾ
ಹ್ಮ್
ಈಗ ಹೊಡದ್ರೆ ಈಗ ಏನ ಆಾಯ್ತ ತಿಪ್ಪಲ ಮತ್ತೆ ಈಗ ನಾಪ್ಪಪ ಸಿಡ್ನ ಇರತ್ತ ಮತ್ತೆ ಎಲ್ಲಿ ಹೊಡಿತನ ಗೊತ್ತಾಗಲ್ಲ
ಹ್ಮ್ ಹ್ಮ
ಮಮ್ಮಿ ಮಾಡಿದ್ದಾಳ ಕಂಬ್ರಂಡ್ ಮಾಡಿದಾಳ ಅದೇ ಅದ ಚಲಗೆ ನಿನ್ನೆ ಮಾಡಿದರೆ ಅವ್ರು ನಾವ್ ಬರೋದಾಗ ನಾವ್್ಯದಕ್ ಬರಕ್ ನೀವೇ ಬೇಕಾದ ಬರಿ ಅಂತ ಪೊಲೀಸ್ಿಗೆ ಗತ್ತಾಕಿದಿದ್ದಾರೆ ಅವರ ಗತ್ತಾಕಿದಕ್ಕೆ ನಾವ ನಮ್ಮನ ಅಪ್ಪನವ್ರು ಏನ್ ಮಾಡಿದಾರೆ ಇವತ್ತು ನಾಳೆ ಪೋಲೀಸ್ರರು ಏನಂತ ಹೇಳಿದಿದ್ದಾರೆ ನೀನ್ ನಾಳೆ ಒಂಬತ್ ಗಂಟೆಗೆ ಇಲ್ಲಿ ಇರಲ್ಲ ಅಂದ್ರೆ ನಾವೇ ಬಂದ ನೀನು ಹೊದ್ದ್ ಹಳ್ಕೊಂಡು ತಿದಾರ ಅಂತ
ಹ್ಮ್
ಅಂದಕ್ಕೆ ಇವತ್ ಮಾರ್ನಿಂಗ್ ಹಯ್ಯಾರಂತೆ ಮಿಂಜಲಿ
ಹ್ಮ್ ಅವ್ರ ಅವಾವಿದ್ರ ಅಂತ
ಹಾ ವಯರ ಅವ್್ರ ನೋಡ್ರ ಏನಂದ್ರ ಅಂತೆ ನಮ್ ಬಾಳೆ ಬಿ ನಾವ್ದ ಬರ ನೀವು ಬೇಕ ಬರ ಅಂದ ಅಂತ ಪೋಲ್ಸರಿ ಹಂಗಂದ ನಿ ಬಾಳ ಇವ್ರಗ ಏ ಬಾಳ ಇ ಏ ಅ ಏ ದೊಡ್ ದೊಡ್ಡ ಮಾತಡ್ತರಿ ಅಂತೇಳಿ ನಾ್ ಬಂದ ಏ ಅಂತ ಕೇಳಿದ್ರ ಅಂತ ಪಲರಿಸರ
ಜವಳ ಅದಕ್ಕೆದು
ಜಗಳ ಏನಲ್ಲಾ ಸುಮಮ್ಮನೆ ಸುಮ್ನೆ ಖಾಲಿ ಯಾವ್ದ್ ಬೇಕಾರ ಏನೇಏನಿಲ್ಲ ಜಗಳನಕ್ಕೆ
ಹ್ಮ್
ಗಾಡಿ ನಮ್ದು ಜಾಗ ಬಿಟ್ಟಿ ಗೊತ್ತಲ್ಲ ಗ್ಯಾಪ್ ಆಯತತ್ ನೋಡಲ್ಲಿ
ಹ್ಮ್
ಜಾಗ ನಮ್ದು ಅಲ್ಲಿ ಗಾಡ ಗ ಜೆಟಿ ಕಸನ್ ಅದಕ್ ಬಿಟ್ಟಕ್ ಕೊಡ್ಲಿಲ್ಲಾವು ನಮ್ ಜಾಗಕ್ಕೆ ಜೇಂಡಿ ಕಡಸನಂದರು ಗಾಡೆ ಆ ಅಷ್ಟು ಮಾಡಿ ಜಂಡ ಕಟ್ಸನಂದ್ರ
ಹ್ಮ್ ಬಾಳ
ಈ ಸದ್ಯ ಕಾಲ್ ಕಟ್ ಮಾಡಕಹೂಗಬಡ ನಾನು ಒಂದ ಎರಡ್ ನಿಮಿಷ ಹಂ ಮಾತಾಡ್ ಕಟ್ಟೀನಿ
ಹ್ಮ್
ಕಾಲು ಕಟ್ಟ ಮಾಡೋ ಕೂಡ ಇನ್ನೊಂದಂದು ನಿಮಷ ಇನ್ನೊಂದ ಎ ನಿಮಿಷಕ್ಕೆಗೆ ಮಾತಾಡಿ
ಮಾತಾಡ ಹಂಗೆ ಹತ್ತುಮಿಷ ಆಯ್ತಾನ
ಇನ್ನ ಎರಡು ನಿಮಷ ಹಾ ಹತ್ತು ನಿಮಿಷ ಇದೆ ಇೊಂದ್ ಇನ್ನೊಂದ ಎರಡು ನಿಮಿಷ ಇದು
ಹ್ಮ
ಹಂಗೆ ಆ ದಿವಸಲ ಜಗಳ್ದ
ಹ್ಮ್
ಇನೋಸತಿ ಹ ಇದು ಏನಂದ್ರೆ ಓಹ ಜಾಗರಣ ಕೊಡ್ಲಾರಕ್ ಅದಕ್ಕೆ ಬ್ಯರ್ರ ನಮ್ಮ ಮನೆಯಿಂದೆ ಒಬ್ಬರು ಇದಾರೋಡ ಹಾಗ ದೊಡ್ಡಂಜನಯ ಹಂತ
ಹ್ಮ್
ಅವ ದೊಡ್ಡಂ ಜನ ಅವ್ರ ಕೊಟ್ಟಾರ ಅವ್ರ ಇಟ್ಟ ಕಂಪ್ನಿ ಅದ ಅದು ಅವರು ಅವರು ಏನ್ ಮಾಡ್ಯಾರ ಅವರು ಈಗ ಜಗಳ ಆಡ್ರಿ ಅವ್ರು ಕೂಡ ಹಂಗಾರ ಆದ್ರರು ಕೊಡ್ತಾರ ಹಂಗಾರಾದ್ರ ಸರ್ಕಂತರ ಹಂಗ ಅಂತ ಹೇಳಿದ್ದಾರೆ ಮತ್ತೆ ಅಂಗಾರಾದ್ರರು ಕೊಡ್ತ ತರ ಅವ್ರದ ಅವ್ರ ಜಾಗ ಅಂತ ನೀವಏನೋಂದ್ ಮಾಡ್ರಿ ನೀವು ಏನಾನ ನಿಮ್ಮ ಅಳತ್ಯ ಮಾಡ್ಸ್ರಿ ಹಂಗ ಮಾಡ್ಸ್ರಿ ಅಂತಾನ ಅದಕ್ಕಿಂತ ಜಗಳ ಅದ ಈಗ ಮತ್ತೆ ಏನಂದು ಗೊತ್ತಾ ಇಂಥ ಜಗಳ ಬರುತ್ತೇವ ಅಂತ ಅಂದ್ ಅದ್ರ ಸಲಯಗೆ ನಾವು ಅಪ್ಪ ಅವ್ರರಿಗೆ ಹೇಳಿದ್ ನಾನ ನಮ್ಮ ಅಪ್ಪವರಿಗೆ ಕಂಪೌಂಡ್ ಕಡ್ಸಕೊಂಡ್ ಬಿಟ್ಟು ಸುಮ್ಮನೆ ಎಲ್ಲ ಜಗಳದ ದಿನ ಬರ್ತಾವ ಮತ್ತಲಿ ಅಂತ ಅಂದ್ರೂಡ ಹಬ್ಬ ದಿನ ಆಡಿದ್ದಾರೆ ಮತ್ತೆ ಹ ಹೋಗೋದ್ಮೇಲೆ ಪೆಟಿ ಬಂದಕೊಂಡ ಅವತ್ತು ಪಸ್ನಿ ದಿನ ಪಸ್ನ ದಿನ ಭೇಟಿ ಪಸ್ಣ ದಿನ ಅವತ್ತ ಬಂದಿ ಅವತ್ತು ಜಗಳ ಆಡಿದರೆ
ಹ್ಮ್
ಕಂಟಿನ್ಯೂ ಜಗಳ ಅಡೇರ ಮತ್ತೆ ನಮ್ಮ್ ಮತ್ತೆ ನಮ್ಮಪ್ಪ ಅಮ್ಮ ಜಾ ಅಪ್ಪ ಅಮ್ಮ ಜಗಳ ಆಡಿಲ್ಲ ಮತ್ತೆ ಅವರೇ ಬಂದು ಜಗಳ ಆಡ್ತಾರೆಂತ ಬತಾನ ಹ್ಮ್ ಮತ್ತೆ ಮನೆ ಮುಂದ ಸಾಮಾನ್ಯ ಇದೆ ಯಾವ್ ಬಿಡಲ್ಲ ಅವ ಎಲ್ಲ ಹೊತ್ ಕುಂದ ಹೊ ಕುಂದೋಗತಾರೆ
ಹ್ಮ್ ಹ್ಮ
ಹ ಮತ್ತೆ ಏನ್ ಆಬೇಡ ಅಂತಿ ಅದಕ್ಕೆ ಬ್ಯಾಡ ಅಂದ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಅಂದ್ರೋಡ ಅವ್ರರಿಗೆಗತ್ತ ಹಾಕ ಎಲ್ಲ ಲಾಸ್ಟ್ ವಾರ್ನಿಂಗ್ ಕೊಟ್ಟಾರೆ ಈಗ ಏನ್ ಅವ್ ಕೂಡ ನಮ್ ಕೂಡ ಏ ಜಗಳಡ ಕರೆ ಆಯ್ತ ಅಂದ್ರೆ ಇದ ಒಳಗೆ ಬಳ್ತಾರೆ
ಹ್ಮ್
ಹೆಂಗಿದೆ ಈಗ
ಹ
ಮತ್ತೆ ಏನು ಈ ಈಗ ಜೋಳದ್ರಕ್ಕ ಏನ್ ಬಂದಾವೆಲ್ಲ
ಯ ಬಾ ಬಾಧಾವ ಮಾಡೋ ಹೋಧೀಲ ಬಂದರು ಕೂಡ ಸಾಲ ಯಾವಾಗ